ಹಾ ಹೇಳ ಏನ್ ಮಾಡ್ಲಪ್ಪಾ ನಂದು ಇದೋ ಬೆನ್ನ ನೋಯಲಾತತಿ ಲೇ ಪಾ. ಸೊಂಟ ಹಿಡ್ಕೊಂಡೈತಿ
ಇಲ್ಲ ಪೇಷೆಂಟ್ ನೋಡೆ ನೀನ್ ನನ್ ಕ್ಕಿಂತ ಪೇಷೆಂಟ್ ಲೇ ನಿ.
ಹ್ಮ್ ಕರೆಕ್ಟ್
ಬದುಕಿದ್ರ ಹುಲಿ ತರ ಬದುಕು. ಇಲ್ಲೇ ಬರತೈತಿ ಅ ಯಾವಾಗ ಅಂದ್ರೆ ಅವು ಬಹಳ ಕಾಯಿಲೆ ಬರ್ತಾವ ಅಂದ್ರ ಏಕ ಇರಲ್ಲ.
ಸರಿ ಇಲಪ್ಪ ನಾ ಮನುಷ್ಯಲೇಪ್ಪ ನಾ ಮನಷ್ಯ ಸಾ ಮನುಷ್ಯನಿಗೆ ಖಾಲಿ ಬರೋದ ಸಹಜಾ.
ಸಜಾ ಬಿಡ ಆದ್ರೆ ಒಂದ ತಪ್ಪಿದ್ರೂ ಒಂದು ಒಂದ ತಪ್ಪಿದದೊಂದು ಎಕಾ.
ಹ ಏನ ಮಾಡ್ಲಪ್ಪ ಮತ್ ನಾನೀಗ ಸಾಯ್ಲಾ ನಾನ ಇಲ್ಲಿ ಚುದು ನಾ ನೆಮ್ಮದ್ದೀಯಾಗಿನಪ್ಪಾ ಕಾಯಿಲೆ ಬಂದ್ರೆ ಬರ್ಲಿ ಹೋದ್ರ ಹೋಗ್ಲಿ. ನೆಮ್ಮದಿಯಗಿದ್ದಿನ ಅದು ಇಂಪ್ಟೆಂಟ್ ಮನಷ್ಯ ನೆಮ್ಮದಿ ಯಾಗಿರೋದು
ಅಲ್ಲೇ ನೆಮ್ಮದಿಯಾಗಿದ್ದೀನಿ ಅಂತಿದಪ್ಪಾ ಎಲ್ಲಿದೆ ನೆಮ್ಮದಿ ಯಾಗಿ ಎಲ್ಲಾನೂ ನೋವ ಅನುಭವಸಕತಿಯಲ್ಲ.
ಆದ್ರ ಮನಸ್ಸಿಗಿ ನೆಮ್ಮದಿ ಇತೊ.
ಹ
ಹ್ಮ್ ಏನ?
ದೇಹಕ್ಕೆ ಬೇಡಾ ನೆಪ.
ದೇಹಕ ಬೇಕ ಬಟ್ ಏನ ಮಾಡತಿ ಹೇಳದು ಹೋಗ. ಗಿಲ್ಲ ಅಂದ್ರೆ ಮತ್ತ ಸುಮ್ಮನೆ ಇರಬೇಕು ಆಪ ಏನ ಮಾಡ್ತಿ ನ್ನನಗ ಏನ ಜ್ವರ ಗೀರ ಅಂತ ಅಂತ ಏನೂ ಬರಲ್ಲಪ್ಪ ಬಂದ್ರೆ ನೆಗಡಿ ಬಂದ್ ಬ್ರೋ ಅವಾಗ ಆಕತ ಅಷ್ಟೇ ಇದು ಕಾಮನು ನಂದ್ ಬ್ ಪ್ಪೆನೊಂದಿತ್ತು ಇನ್ನ್ ಮೊನ್ನೆ ಬೈಕ್ ಹೊಡಿಯುವಾಗ ಅದೊಂದ್ ದು ಸೊಂಟ ಹಿಡ್ಕೊಂಡ್ ಬಿಡತ್ತ್ ಇವು ಕಾಮನ್ ನಪ್ಪ ಇವು ಬರ್ತಿರ್ ತವ ಹೋಗತಿರ್ತವ ಬರ್ತಿರ್ತ್ ಹೋಗತ್ತಿರ್ವ ಕಾಮನ್ ಅವೆಲ್ಲಾ ತಲಿ ಕೆಡಸ್ಕ್ ಕ್ ಬಾರದು ಅದಕ್ಕೆ ಮಾನಸಿಕ ಆಗಬ ಜೀವನ್ದಾಗ ನೆಮ್ಮದಿ ಇರಬೋಕು. ಹಾ ಬರ್ತಿರ್ತಾ ಹೋಗತಿರ್ತಾ ಅದಕ ಅಂದ್ ಸುಮ್ಮ ಇದ್ದ್ ಬೇಕು.
ಹ್ಮ್ ಆದ್ರೂ ಫೇಸ್ ಮಾಡಕತ್ತೀಯ ಅಲ್ಲ ಅದೇ ಮೆಚ್ಚಿದ್
ಹು ಲೇ ಲೇ ಪೋರ್ ಟು ಫೈವ್ ಇಯರ್ಸ್ ಯೂರೋನ್ ಪೆಯನ್ ಮೈಂಟೆನ್ ಮಾಡೋದು ಅಷ್ಟು ಈಸಿ ಅಲ್ಲ.
ಹ್ಮ್
ಹಾ ಅಷ್ಟು ಗಟ್ಟಿದ್ದೆ ನಾನು ನನ್ನ ಬಗ್ಗೆನು. ಏನ್ನ
ಮೆಚ್ಚಿದೆ ಕಣಯ್ಯ ನಿನ್ನ.
ಹ ಹ ಏನು ಯಾರಿಗಂತ ಹೇಳಲಿ ಒಂದ್ ಹೇಳ್ತೀನಿ ನೋಡೊ ಈಗ ಮನ್ಯಾಗ ಈಗ ನೋಡ ನಿನ್ದು ಏನೋ ಒಂದ್ ಪ್ರಾಬ್ಲಮ್ ಆಗೈತಿ. ಅದು ಹೆವಿ ಸಿವಿಯರ್ ಐತಿ ಈಗ ಏನಂದ್ರೆ ನಿಂದು ಸೊಂಟ ಇಡ್ಕೊ ಬಿಟೈತಿ. ಯಾರ ಹತ್ತಿರನಾದ್ರೂ ತೊರಸೈತಿ ಲೈಕ್ ಹೆಂಗ್ ಆಗಕೈತಿ ನೋವು ನೀನ್ ಕೂರಕ್ ಆಗೋಲ್ದು ಮಕ್ಕಳಕ್ ಆಗೋಲ್ದು ಅದು ಏನು ಮಾಡಕ್ ಕೆಲ್ಸ ಮ ಏ ಕೂತ್ಕೊಂಡ್ರುನು ಕಷ್ಟ ಎದ್ ಎದ್ದ್ ನಿಂತ್ರೂನು ಕಷ್ಟ. ಹಂಗ ಆಗತೇತಿ ಅದು ಮಸ್ಕೂಲರ್ ಅಲ್ಲ ನ್ಯೂರಲ್ ಪೇನ್ ಅತ್ ಮನಾಗ ಎಲ್ಲಾ ಕಡೆನೂ ತೋರ್ಸಾಕತ್ತಾರ. ಹಲೋ
ಹ್ಮ್
ಮನ್ಯಾಗ ಎಲ್ಲಾ ಕಡೆನೂ ತೋರ್ಸಾತ್ತ ಎಲ್ಲಾ ಹಾಸ್ಪಿಟಲ್ ಎಮ್ ಆರ್ ಐ ಸ್ಕ್ ಸ್ಕಾನಿಂಗ್ ಎರಡು ಸಲ ಎಮ್ ಆರ್ ಐ ಸ್ಕಾನಿಂಗ್ ಮಾಡ್ಸ್ಕೆ ಅನ್ ಕೆ
ಹ್ಮ್
ಮತ್ತ ಸ್ಪೈನರ್ ಸರ್ಜನ್ ಹತ್ರ ಅವು ಇವು ಎಲ್ಲಾ ಹಾಸ್ಪಿಟಲ್ ಅಲ್ಲಿ ತೋರ್ಸಿನೂ ಹೋಗ್ತಿಲ್ಲಾ ಅನ್ಕೆ
ಏನ್ ಅಟ್ಮೆಂಟ್ ಹಚ್ಚಿದ್ರುನೂ ಹೋಗಲ್ದು ಏನ್ ಟ್ಯಾಬ್ಲೆಟ್ ತಗೊಂಡ್ರುನು ಕಮ್ಮಿ ಆಗಲ್ದು. ಆದ್ಮೇಲೆ ಏನ್ ಅನ್ಕೊಂತಿಲ್ಲೇ ನೀನ್ ಏ ಸತ್ರೆ ಸಾಯಿಲಿ ಬಿಡ್ಲೆ ಅಪ್ಪ ಅಂತ ಹೇಳಿ ಅನ್ಕೊಂತಿ ತಾನೆ. ಏನ್ ಮಾಡಿದ್ರುನು ಕಮ್ಮಿ ಆಗಲ್ದು ಯಾರ ಹತ್ತಿರ ಎಷ್ಟೇ ನೋವು ಹೇಳ್ ಇಕೊಂಡ್ರು ನಿನ್ಗೆ ಕಮ್ಮಿ ಆಗಲ್ದು ಅಂದ ಮೇಲೆ ನೀನ ಇದೊ ಹೊಗ್ಬಿಡ್ತಿ ತ್ತಿ ಚ್ ಏನಾ ಸರ್ ಹೋದ್ರೆ ಬಂದ್ರೆ ಬರ್ಲಿ ಹೋದ್ರೆ ಹೋಗಲಿ ಅಂತೇಳಿ ಸುಮ್ಮನೆ ಆಗ್ಬಿಡ್ತತ್ತಿನಿ ಆಮೇಲೆ ಹಂಗ್ ಆಗೈತೆ ನೋಡ್ ನನ್ನ ಬಾಳ್ ನಾಕೈದ್ ವರ್ಷ ಅದು ಅದರಲ್ಲಿ ಬೇರೆ ಎಮ್ ಎಲ್ ಟಿ ಗೆ ಹೋಗ್ಬಿಟ್ಟೀನಿ ಅಲ್ಲಿ ಏನ್ನಿ ಟೈಮ್ ಕೆೇಳಗ ನೋಡ್ಬೇಕು. ಯಪ್ಪ ಸತ್ತ ಹೋಗ್ದೆ ಲೇ ಯಪ್ಪ ನನ್ ನನ್ ಲೇ ನನ್ ಲೇ ಬಾತ್ರೂಮ್ ನ ಕುಂತ್ ಅತ್ತೀನಿ ಲೇ ಇದರು ಇದ್ರ ಸ ನನ್ನ ಜೀವನದಾಗ ಯಾವತ್ತು ಆತ್ತಿಲ್ಲ ನಮ್ ಅಜ್ಜ ಸತ್ರುನೂ ಆತ್ ತ್ತಿಲ್ಲ ಯಾರ್ ಸತ್ರುನು ಅತ್ತಿಲ್ಲ ನಾನ್ ನಾ ಅದಕ್ ಅತ್ತಿರಬಹುದ್ ತ್ತೆನೊ ಬಾತ್ರೂಮ್ನಾಗ್ ಹೋಗಿ ಅತ್ತಿನಿ ಮತ್ತೆ. ಅಂತ ಪರಿ ಪೇರ್ ನೋಡಪ್ಪ. ಜೀವನದ ಅಂತಪ್ಪ ಏನ್ ನ ತಿಂದಲ್ಲ ನಾವ್ ಅಪ್ಪ ಹೊಡದ್ರುನು ಏನ್ ಲೈಕ್ ಒಂದ ಏನ ನಿಮ್ಮಪ್ಪ ಈ ಅವತ್ತ ಬೈಕ್ ಮೇಲೆ ಹೊಂಟ ತಿದ್ದಾಗ ಅದು ಕಸಬರಗಿ ಮಾಡೋದು ಇರ್ತತಲ್ಲ ಏನಂತಾರೆ ಅದನ್ನು ಯಾವ ಗಿಡ ಅಂತಾರೆ ಏ ಅವತ್ತ ಒಬ್ಬ ಬೈಕ್ ಏ ಇದ್ರಿಂದ ನನ್ ಕಸ್ಬರ್ಗಿ ಮಾಡ್ತಾರ ನೋಡ್ಲಿ ಅಂತ ಹೇಳಾತಿದ್ದಲ್ಲಾ ಬೆಟ್ಟ ಇಂದ ತಗೊಂಡು ಹೋಗ್ತಿದ್ರಲ್ಲ
ಅದ್ರ ಮಗಿಗಿಡ ಆದ್ರ ಮಗಿ ಗಡ
ಒಟ್ಟ ನೆನಪೈತಿಲ್ಲ ಅದು ಹಾ ಆದ್ರೂ ಇದು ಕಟ್ಟಗಿ ಅದರದ್ದ ಇದು ಮಾಡಿ ಏನ ಜುಳೆ ಅಂತರ್ಲಿ ನಮ್ಮ್ ಭಾಷೆೆಗೆ ಏನಂತಾರ ಒಂದು ಎರಡನ ಮೂರ ಇದು ಇದ್ರ ಚೋಡಿ ಮಾಡಿ ಹಂಗ ಹೊಡೆದಿದ್ದ ಅಂದ್ರರು ತೆಲಿ ಹಿಂಡ್ದ ಹಿಡ ತೆಲಿ ಮೇಾಲ ಹಿಂಗ ಒಂಥರ ಅವತಾರಿಂದ ಹ ಇದು ಬಂದಿರ್ಲನ ಹಂಗ ಸಿಂಬಾಲ್ ಗಳು ಲೈಟ್ ಲೈಟ್ ಲೈಡ್ ಲೈಟ್
ಹಾ ಹಾ
ಹಂಗ ಎದ್ದಿದ್ದು ನೋಡು ಒಂದೊಂದು ಇದರದ್ದ ಬಾರ ಹಂಗ ಹೊಡೆದಿದ್ರು ಆವಾಗ್ಲೂ ಏನ್ ಅನ್ಸಿರ್ಲಿಲ್ಲ ಎಂತ ಪರಿ ಕೊಡ ಇದ್ರುನು ಏನೊಂದ್ಸರಿ ಇಲ್ಲಿ ಇದು ಅಪ್ಪ ಎಂತಪ್ಪ ಏನಂದ್ರ ಇದು ನನ್ ಜೀವನ್ದಾಗ ಇದ ಒಂದ್ ಸಲಾಮ್ ಕೊಟ್ಬಿಟ ನಿಜ್ವಲ್ಲಲು ಏನಾದ್ರು ಯಾರಾದರೂ ಮಾಡರ್ನ್ ಮೆಡಿಸನ್ ಯಾರಾದ್ರರು ಏನಾದ್ರು ಇದನ್ನ ಏನಾದ್ರು ಕ್ಯೂರ್ ಮಾಡಿಬಿದ್ರ ಅವರು ಕಾಲಾಗ ಬಿದ್ ಬಿಡ್ಟದ್ದಪ್ಪ
ಯ ಕಷ್ಟನುತಲ್ಲ
ಲೇ ಯ ನಿಜ ಹೇಳ್ತೀನಿ ಒಂದ್ ಲಕ್ಷ ಕೊಟ್ಟ ಬಿಡು ಕೊಟ್ಬಿಡು ನಾನ ಇದನ್ನ ಪರ್ಮನೆಂಟ್ ಕ್ಯೂರ್ ಕೊಡ್ತೀರ ಅಂತ ಹೇಳಿದ್ರರುನು ಕಟ್ಟಬಿಡ್ತಿದ್ದೇ ನ ಅದಕ್ಕ ಕ ರೀಡಿಯಗ್ ಬಿಟ್ಟಿದ್ ಆ ಪ್ರಿಪೇರ್ ನೋಡಪ್ಪ ನೀ ನೀವರಲ್ ಪೇನ್ ಅಷ್ಟ ಟಜಿಯಲ್ಲಿ ಅದರದ್ದು ಸಂಬಾಳ್ಸೋದು ನೀನ್ ನೋಡ ನಿರೋಪಿಯತಡಿ ಎಕ್ಸ್ಪ್ಲೇನ್ ಮಾಡ್ತೀನಗೆ ತಲೆ ಹಿಕೊಂಡಿ ತಲನೋಯತೈತಿ
ಹ್ಮ್
ನೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಳರೋದ್ರ ಸುಮ್ಮಿ ಇರ್ತಯ ನೀನ ಹ ಅದು ನ್ಯೂರಲ್ ಪೇನ್ ತಲನೋ ಜಪ್ ಜಪ್ ಜಪ್ ಜಪ್ ಅಂತ ಸೌಂಡ್ ಇದು ಅಂದ್ರೆ ಆ ಇದು ಆಾಗ್ತಿರ್ತತ್ ನೋಡ ಜಪ್ ಜಪ್ ಜಪ್ ಜಪ್ ಜಪ್ ಜಪ್ ಅಂತ ತಲನೋದಾಗ ನರ ಇದು ಬಡ್ಕಂತ ಹೋಗತ್ತ ನೋಯ್ತಾ ಹೋಗತ್ತಾ ಹಂಗ ನಂದ ಕತ ನೋಯ್ತೈತಿ ಅದ್ರಿಂದ ಕಣ್ಣು ಸ್ ಸ್ವರ್ಲಾಗಬಿಟ್ಟು ಮ ಕೈ ಯಾವ್ದಂತ ತೊಡ್ ತೊಕೊಳ್ಳಿ ಕುತ್ಗಿ ತೊಡ್ಕೊಳ್ಳಳ ತಲನ ತೊಕೊಳ್ಳಳ ಕಣ್ಣಿನನ್ ತೊಕಳ ಇನ್ ಕೈದ ತೊಡ್ಕೊಳ
ಹ್ಮ
ಜೀವರ ಹೆಂಗ ಅಡಿಯತ್ತಂದ್ರ ಆದ್ರೂ ಏನೋ ಅಂತ ಏನಾದ್ರು ಹೇಳ ತಡ್ಕೊಳೋ ಕ್ಯಾಪಾಸಿಂಟ್ ಅ ಮುಕ್ಳರಂಗ ಆಯ್ತ್ ನೋಡಪ್ಪಾ ಆ ಸುಹಾಸ ಅಂತೂ ಆಶ್ಚರ್ಯ ಬಿಟ್ಟನಾ ಅಲ್ಲ ಬಿಡಪ್ಪ ನೀ ಗ್ರೇಟ್ ಅಂತ ಹೇಳ್ಬಿಟ್ಟ ನನಗ್ ಬರೀ ಒಂದ್ ಎರಡು ತಿಂಗಳು ತರ್ ಕಕಣಕ್ಕ ಆಗಿಲ್ಲ ನೀನ್ ಅವನು ಹದನೇ ಮಾಡ್ಸಟೇನ್ ಅಂಥ
ಪಂಚಕರ್ಮ
ಹ್ಮ್
ಹ್ಮ್ ನಿಮ್ದು ಸರ್ದಿ ಬರ್ತಲ್ಲ ಅವವಾಗ ಇನ್ನೊಂದ ವಿಷ ಹೇಳ್ತಂತ ಒಂದ್ ಸಸಂದ
ಹಾ
ಸುಹಾಸಂದ ನೀನೊಂದು ಕದಿ ಐ ಓದ್ತಂದು ನಿಮ್ ಸರ್ದಿ ಬಂದ ವತ್್ನಾ ಈಗಾಗ ಒಂದ್ ನಕ ನಿಮಿಷ್ ಮಾತಾಡ್ಬಿಡು
ಹ್ಮ
ಹ್ಮ
ಎ ಐತ್ ನೋಡಪ್ಪಾ
ಇವತ್ ಕಾಲೇಜ್ ಬಂದಿದ್ದಿಲ್ಲಲ್ಲಾಕ್ಕ
ಏ ಏನೋ ಒಂತರ ಆ ಹೆಂಗ ಅನ್ಸ್ತು ಅಂದ್ರೆ ಫುಲ್ಲ ನಿದ್ದೆ ಬರತ್ತ ಏನಾದ್ರು ಕಾಲೇಜಿಗೆ ಬಂದಿದ್ರೆ ಮಕ್ಕೊಂಡ್ ಬಿಿಡ್ತಿದ್ದೇನ ಅದು ದಿವಾಸ ಬೇರೆ ಮಾಡಂಗಿಲ್ಲ
ಹ್ಮ್
ಹ ಹಂಗಗೆ ಹೇಳಿದ್ರಾ ನಾನ್ ಹೇಳ್ಬೇಕಕ್ಾದ ಅಕಸ್ಮಾತ್ ಕೇಳಿದ್ರೆ ಹೇಳ್ತೀನಿ ನಾಳೆ ನಾಿದ್ದ ಸರ್ ಸರ ಫುಲ್ ನನ್ ನಿದ್ದೆ ಬರದಬಿಟ್ಟೈತ್ ಸರ ಮತ್ತ ಕ್ಲಾಸ್ ನ ಕುಂತ್ರ ಮತ್ತತ್ ನಿದ್ದೆ ಸಕ್ಕತ್ ಬರ್ತತ್ ಸರ ಅದು ಬೇರೆ ದಿವಾಸಪ್ನ ಮಾಡ್ಬಾರ್ದ ಅಂತ ಹೇಳಿದ್ರೆ ಸರ್ ಅದಕ್ಕೆ ಇನ್ನೊಂದು ಸ್ನಾನ ಮಾಡೋದಿತ್ ಸರ್ ಒಂದಷ್ಟ ಮಾಡರ್ಲಿಲ್ಲ ಹನ್ನೊಂದು ಗಂಟೆಗೆಗ್ ಬಿಟ್ರಿ ಸರ್ ಬಾಳ ಲೇಟ್ ಮಾಡ್ಬಿಟ್ರ ಅವ್ರು
ಹ್ಮ್
ಟಪಿಂಡ ಅದೊಂದು ರೆಡಿ ಮಾಡಿರ್ಲಿಲ್ಲ ಸರ್ ಇವತ್ ಮತ್ ನಾಳೆಯಿಂದ ಈ ಜಿಲ್ಲಲ್ಾಕ ಸರ್ ಏನ ಮಾಡ್ಬಿಟ್ಟುತ್ತೆ ಹ್ಮ್
ಆದದ್ರೆ ಸಿಕ್ಕಾಪಟ್ಟೆ ಅಬ್ಸೆಂಟ್ ಆದಪ್ಪೇನು
ಹ್ಮ ಅವಂತ
ನಳೆ
ಹ್ಮ ಏ ನಂದು ನೆಕ್ಟ್ ಹಾ
ಕುುದಕ್ ಬರ್ತ ನಾಳೆ ಜಗ್ಗ ಆಪ್ಸೈ ಕುುದಕ್ ಬರ್ತ ಪ ನಾಳೆ
ಹಾ ಎಪ್ಪ ಬಿಡ್ಲಿ ಪರ್ ನಾ ಊರಿಗೆ ಹೋಗಲ್ಲ ಎಲ್ರಂಗ ನಾನ ಇದ್ರೆ ಇಲ್ಲೇ ಇರ್ತಿನಿ ಇಲ್ಲ ಅಬ್ಸೆಂಟ್ ಆಗ
ಇಲ್ಲಿ ಇರೋಲ್ಲಕ್ಕ ಅದು ಬೇರೆ ನೀನ್ ಆಬ್ಸೆಂಟ್ಸ್ ಸಿಕ್ಕಾಪಟ್ಟಿ ಹಾಕಿನಿನ್ ಮತ್ತೆ ಮುಂದ್ ನೋವು ಬಂದ್ರರು ಕಾಲೇಸ್ ಬಿಟ್ಟು ಬಂದ್ಬಿಡ್ತೀನಿ
ಏ ಈಗ ಏ ಪರ್ಮೆಂಟ್ ಹೋಗ್ಬಿಡ್ೈತ್ಲಿೀ ಇದ ನನ್ಗ್ ಏನೋ ಒಂದು ಕಾನ್ಫಿಡೆನ್ಸ್ ಬಂದೈತ್ಲಿ ಇವ ಎಷ್ಟು ಫೀಲ್ ಫ್ರೀ ಆಗಿದ್ದೀನ್ ಗೊಾ ಎಷ್ಟೊತ್ತತಿ ನಕ್ ನೆಕ್ ಅಂತ ಇರ್ತಿದ್ದೆ ನಾನು ಏನೋ ಅಂತ ಫ್ರೀ ಆಗೈತವ
ಏನು ಅಲ್ಲಿ ಅದ್ರ ಏನು ಕೈ ಹಾಕಿ ಸಿಕ್ತಾರ ಏನದು
ಇಲ್ಲಿ ಅದು ಎಣ್ಣೆ ಇರ್ತತ ಮಹನಾರ ಎಣತೆ ಎಲ್ಲಾ
ಹ್ಮ್
ಹಾ ಫುಲ್ಲು ಬಿಸಿ ಮಾಡ್ತಾರ ಈಗ ನೋಡು ನಾವವು ಏಣ ಲ್ಲಿಿಯಪ್ಪ ಓ ಎಏಂತಲ್ಲ ಸಂಡಗೆ ಸಂಡಗೆ ಹ ಆತ್ ಅಷ್ಟು ಎಣ್ಣೆ ಬಿಸಿ ಮಾಡ್ತಾರ ಮಾಡ್ತವ ೊಂಡ ಅಷ್ಟು ಬಿಸಿ ಮಾಡಿ ಹ ಗ್ಯಾಸ್ ಮೇಲೆ ಇಟ್ಟ ಅದು ಬಿಸಿ ಹಂಗ ಮಾಡಕ್ ಇಟ್ಟ ನಾಲ್ ಬಿಸಿ ಎಣ್ಣೆ ಸುರಿತಾರ ಇದ್ರ ಮೇಲೆ
ಒಪ್ಪ ಬಿಸಿಹಣ್ಣಿ ಹೆಂಗ ದೊಡ್ಗಂದೆ
ಅಯ ಅಪ್ಪ ಬಾಳ ತೊಡ್ಕೊಂಡಿರ್ಲಿ ಹಂಗ ಹೇಳೇಳ್ಬಿಟ್ಟತು ಸ್ವಲ್ಪ ದಿಸಿಇರ್ತಿತಿ ತಡ್ಕ ಅಂತ ಹೇಳ್ದ. ನಾ ಸ್ವಲ್ಪ ಇರ್ತೈತ್ ಅಂತೇಳ್ ಅದ್ ಬಿಟ್ಟೀನಿ. ಅವ ಸುರಾಕತ್ ಬಿಟ್ಟಪ್ಪ ಇಯೋಣ ಇಯ್ಯೋಣ ಏಣ ಕತೀ ಅಂತ ಹೇಳ್ದ. ಎ ಅಣ್ಣ ಸ್ವಲ್ಪ ಕಮ್ಮಿ ಮಾಡೂ ಅಣ ಅಂತ ಹೇಳ್ದ.
ಹ್ಮ್
ತಡ್ಕೊಬೇಕಪಿ ಇದನ್ನ ಅಂತ್ ಹೇಳ್ದ.
ಹ್ಮ್
ಎ ಎಪ್ಪಾ ಎಷ್ಟು ಬಿಸಿ ನೋಡ ಅಂತ ಇಟ್ಬಿಟ್ಟು ಹಳ ಮತ್ತ ಕರ್ಮ ಅಂತ ಹೇಳ್ದ ಆಯಸ್ ಬಿಡಲ್ಲ ಏನಾಗಲ್ಲ. ತಡ್ಕೋಬೇಕು ನೋಡ್ ಅಷ್ಟ ಅಂತ ಹೇಳ್ದ. ಆ ಕಡ ಇದಂದು ಹೊಕ್ಕತ್ಂದ್ರ ನಾ ಏನಾದ ತಡ - ಹಾಕಣ ಕಡಣ ಹಾಕ್ ಹಾಕಣ ಅಂತ ಹೇಳ್ದ ಮೈ ಗಟ್ಟಿ ಹಿಡ್ಕೊಂಡ ಹ ಅದು ಬೇರೆ ಬೆಳಗ್ ಬೆಳಗ್ಗೆ ಥಂಡಿ ಬೇರೆ ಇತ್ತಾ. ಅದಕ್ ಅದಕ್ ಹೊಲಿಕೆ ಆಗ್ಬಿಟ್ಟತೆ ಹಂಗ ಸ್ವಲ್ಪ ಹಂಗ ಚುರ್ ಅಂತ ಉರ್ಯೊದು ಆಮೇಲೆ ಹೋಗ್ಬಿಡೋದು. ಹ್ಮ್
ಹ್ಮ್ ಸಕತ್ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿಯಲ್ಲಾ.
ಈ ಎಲ್ಲಾ ಎಲ್ಲಾ ತರ್ಪಣ ಸ್ವೇದನಾ ನಸ್ ತ್ಯ ಮತ್ತೆ ಬಸ್ತಿ ಮತ್ ಪತ್ರಪಿಂಡ ಸ್ವೇದನಾ ಆ ಪಂಚಕ್ರಮದ ಆಲ್ಮೋಸ್ಟ್ ಮುಗಿಸ್ಬಿಟ್ಟವ್ ನೋಡಿ ಹ
ಹ್ಮ್ ಹ್ಮ್